ಹಲೋ
ಹಲೋ ಯಾಶ್ವಿನ
ಹಾ ಅಸನ್ ಅಸನ್
ಹಾ ಏನ್ ಹೇಳಡೋದ್ರೀ ಆಶಿನ
ಏನ್ ನೀವ ನೋಡ್ರಿ ಸರ್ ಆರಾಮ್ರಿ ಸರ್ ಮಾಡಿದ್ ಸರ್ ಇನ್ನ ಏಳುಾಗ್ಯದಲಿ ಸರ್ ನ ಏಳು ಏಳ
ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತ ಏನ್ ನದ ಏನ್ ಆರಾಮಿದೀರಿ ಇಲ್ರಿ ಹಿದೀರಿ
ಎಲ್ಲಾ ನಿಮ್ ಆಶೀರ್ವಾದ್ರಿ ಸರ್
ಹ್ಮ್ ಮತ್ತೇನಡ ಏನಿಲ್ಲ
ಏನ ಇಲ್ ನೋಡ್ರಿ ಸರಿ
ಹ್ಮ್
ನೀವೇ ಹೇಳ್ಬಕ್
ನಾ ವಣ ಮುರಪ್ಪಾ
ಹಾ ರೀ
ಏನ್ನ್ ಮುರ್ತೊಂಬರ್ತ ನಾವು.
ಹಾ ರೀ.
ನಾ ಏನ್ ಹೇಳವ್ರೀ ಮುತ್ತೇರ.
ನೀವ ನೀವ್ ಹೇಳ್ಬ್ರೀ ಸರ್ ಏನ್ರ ಹೇಳತ್ತರಿತ್ ನಾವ ಮಾಡನ್.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಎಲ್ಲಾ ಆರಾಮಲ್ರಿ ಏನಲ್ ನೋಡ್ರಿ. ಬನಾಥ ಬಟನಾ ಜ ಚ ಚಪ ಮಾಡ. ರಲ್ ಹೇಳ್ಬೇಕ್ರಿ ಸರ್ ಒಂಟೂರ್ದನ್ನ. ಕಾಲೇಜ್ ಇಲ್ಲ ಸರ್ ನಮ್ಮ ಒಡೆಯರ್ ಬಲ್ ಒಂದು ಹಳ್ಳಿ ಬರ್ತದೆ ಸರ್ ಕೆಂಪಗಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ನಮಂದೂರಿನ ಕೆಂಭಾವಿನೇ ರಿ.
ಕೆಂಬಾವಿ ಚೂರು ಸರ್ ಎಲ್ಲೇ ನಮ್ ಹಳ್ಳಿ ಆದ್ರರು ಒಂದು.
ನಮ್ಮೂರ್ನ ಕೆಂಭಾವಿನೆ ರೀ.
ಹೌದಿರ ಸರ.
ಹ್ಮ್ ಅಲ್ಲಿ ಕೆನಾಲ್ ಬಲ್ಲಿ ಇರ್ತಿೀವಿ ಕೆನಲ್ ತೊಳಗ್ ಮನ ಆದ್ರ ನಾಮ್.
ಬ ಕೆನಲ್ ತಳದ್ರಿ. ಅಲ್ಲಿ ಯಡಾರು ಸರ್ ಅಲ್ಲಿ ನಮ್ಮ್ ಊರಿಗೆ ಹಡುಗರಸ್. ಒಂದಾದ್ರಿ ಇಲ್ಲಿ ಕೆನಲ್ ಬ್ರಿಡ್ಜಿಗ್ ಒಂದ ಆದ್ರಿ ಸರ್.
ಹ್ಮ್ ಅಲ್ಲಿ ಒಗಿ ರಸ್ತೆ ಇಲ್ರಿ ಕೆನಾಲಲ್ ಬ್ರಿಡ್ ಆದ್ ನೋಡ್ರಿ.
ಹ್ಮ್ ಅಲ್ಲಿ ನ ಅಲ್ಲಿಯ ಅಲ್ಲಿನ್ ಕಾಲೇಜ್ ಹೋದ ಅಲ್ಲಿ ಕಾಲೇಜ್ ಹೋದರಿಿ ಏನ್ರಿ.
ಯ ಎಲ್ಲ ಕಾಲೇಜ್ ಗೀಲೇಜ್ ಮುಗಸ ಕೊತ್ತಿವಿರ ನಾವ್.
ಹೌದ್ರೆ.
ಹ್ಮ ಬಿಸ್ನೆಸ್ ಆದಿರು ದೊಡ್ ಬಿಸ್ನೆಸ್ ಇರ ನಮ್ದ.
ಚಾತೆ ಅತ ರೀ. ಚಾಪಿ ಹಸಾದ್ರಿ.
ಎಣ್ಣಿದ್ರಿ ಹ ಮಾಡಿ ಮಾಡ್ರಿ ಮಾಡ್ರಿ.
ಇಲ್ರಿ ಸರ್ ಇಲ್ರರಿ ಸರ್ ಕಾಲೇಜ್ ಹೊಡ್ತಿರ ನಾವು. ಸೈನ್ಸ್ ಮಾಡವ್ರಿ ಸರ.
ಹ್ಮ್
ಸೈನ್ಸ್ ಮಾಡ್ರರು ಅಲ್ಲೇ. ಸ್ ಸೊಳಗ್ ನೋಡ್ರಿ ಸೈನ್ಸ್ ಸೈನ್ಸ್ ಮಾಡಿ ಮುಂದ್ ಒಂದ್ ಏನಾರ. ದೊಡ್ಡ ಡಾಕ್ಟರ್ ಗಿಡ್ರರ್ ಹಾಗಗ್ರೆ ಏನ್ ಆಗ್ಲಿಕ್ ಅಂದ್ರೆ ಬಿಸ್ನೆಸ್ ಮಾಡ್ತರಿ ಸರ್.
ಹ ಬಾ ಅವ ಮಜ್ಜ ಡಾಕ್ಟರ್ ಏನ್ರೀ ನೀವ್ ಹಂಗಂದ್ರಿ.
ಏ ಇಂಜಿನಿಯರ್ ರೀ ಸರ್.
ಇಂಜಿನಿಯರ್
ಹ್ಮ್
ಮತ್ ಸೈಂಟಿಸ್ಟ್ ಆಗಲ್ಲ ಏನ್ರರಿ.
ಹ್ ಬ್ಯಾಡ್ರ ಸರ್ ಅವ ಎಲ್ಲಾ ತಮ ನಮ್ಗ ಅತ್ತಲ್ರಿ ಅವ ತಲೆಗ್ ಅತ್ತಲ್ರಿ ನಮ್ಗ.
ಎಲ್ಲಿ ಇವತಾವ್ರಿ.
ತಲಗ ನಮ್ ಓನ್ಲಿ ಬಿಸ್ನೆಸ್ ಸರ್. ಜ್ ಬಿಸ್ನೆಸ್ ನೋಡ್ರಿ ಸರ. ಒಂದ ಒಂದ್ ಕಿರಾಣಿ ಅಂಗಡಿ ಅವ್ರಿ.
ಒಬ್ಬ ಒಬಬ ಈಗ ನಿಮ್ಮ ಆ ಏನೇನ್ ಮಾಡ್ಬೇಕ್ರೀನಾ.
ಅವ್ರರಿ ಸರಿ ಆಗ್ಬಿಟ್ರೀ ನಾವ್ ಅಪ್ಪುರಲ್ಲ ಆಗ್ಬಿಟ್ರ ನಾಕ್ ಕಿರಾಣಿ ಅಂಗಡಿ ಆಳಾರೀ. ಹ ಹಾಳಿಗೆ ಹಚ್ಚಬಿಟ್ಟವ್ರ ನಾವು.
ಹ್ಮ್ ಹ
ಒಂದೊ ಒಂದೊಂದು ಲಕ್ಷದ ಮಾಲ ಹಾ ಗಲ್ಲಾರಿ ಡೈರೆಕ್ಟ್ ಗಲ್ಲರಿ ಸರ್.
ಹ್ಮ್
ಗಲ್ಲಾ ಕುಂದರ್ದ ಡೈರೆಕ್ಟ್.
ಹ್ಮ್ ಹ್ಮ್ ಹ್ಮ್ ಎಲ್ಲಿ ಎಲ್ಲಿ ಯವ್ರಿ ಕಿರಾಣಿ ಅಂಗಡಿ.
ಅದಾವ್ರಿ ಒಡಗದಾಗ್ರಿ ಒಂದ್ ನಾಕ್ ಅವ್ರಿ ಅಲ್ಲಿ ಡಿಬ್ಬಿಗ್ ಒಂದು ಇಲ್ಲಿ ಕೆರಿಬಲ್ ಒಂದು ಅಲ್ಲಿ ಇಲ್ಲಿ ಅವ್ರಿ. ಅಲ್ಲಿ ಅಲ್ಲಿ ನಿಮ್ ಕೆಂಬೇದಾಗ ಸಡ್ ಅದ ಏನ್ರರಿ ಇರೋದಿಲ್ರರಿ ನೀವ
ನಮ್ದು ನೋಡ್ರಿ ಶಾನ್ ನಮ್ ಮನೆ ಆದ್ರಿ.
ಮನೆ ಆದ್ರೆ ಸರ ಅಬ್ಬಬ್ಬಬ್ಬ ಶಾಂಡ್ರುಂಡ
ಹ್ಮ್ ಆಫೀಸ್ ರೀ ನಮ್ ಬಿಸ್ನೆಸ್ ಆವ ರಿ. ಬರ ಬರ ಬರ ಅಲ್ಲಿ ಪೆಟ್ರೋಲ್ ಇದು ಕ್ಯಾನಲ್ ಮುಂದ ಪೆಟ್ರೋಲ್ ಪಂಪ್ ಇಲ್ಲರಿ ಒಂದ
ಓಹೋ ಹೂ ಹಾ ರೀ.
ಅದು ನಮ್ದೇ ರೀ ಸರ ಯಾಗರ ಬಂದ್ರ ಫ್ರೀ ಹಾಕೊಂಡ್ ಹೋಗ್ರಿ ನೀ ಹೋಗ
ಓ ಹೌದಲ್ರಿ ಸರಾ ನಮ್ಗೆ ಹೇಳ್ಬೇಕಲ್ರಿ ಅಲ್ಲೇ ಕಾಲೇಜ್ ಹೋಗ್ತಾ
ಅದೇ ಅದೇ ಅದೇ ಬೇಕಾ ನಾಳ ನಾಳೆಂತ ಹಾಕೋರ ಐವತ್ತಾಗ್ಲಿ ನೂರ ಆಗ್ಲಿ ಹಾಕೋರಿ ಡೈಲಿ.
ಹಾಕೊಂಡ್ರ ನಡಿತ್ರ್ಯ?
ಹ ನಡೀತದ ತಗೋರಿ ಇನ್ನ ನಿಮ್ ಮೇನ್ ಮನುಷ್ಯ ಇದ್ದ ಇ ನಮ್ ಮನುಷ್ಯ ಇ್ರರಿ.
ಹ ಒಂದೇ ಆದ ಏನ್ರಿ ಪೆಟ್ರೋಲ್ ಪಂಪ್ನನನ್ನಾ ಬಿಸ್ನೆಸ್ ಗ್ಮಂಡ ಅದ್ರಿ ನಿಮ್ದನು.
ಏ ಒಂದ್ ಪೆಟ್ರೋಲ್ ಪಂಪ್ ರೀ ಒಂದ್ ಇಪ್ಪತ್ತ ಟಿಪ್ಪರ್ ಅವರಿ. ಏ ಲಾರಿ ಇದು ಜೆಸಿಬಿ ಆದ. ನಾವು ಕಾಂಟ್ರಾಕ್ಟರ್ ಫೀಲ್ಡ್ನ್ಯಾಗ ಇವ್ರಿ. ಹಾ ವಿಐಪಿ ಎಲ್ಲಾ ವಿಐಪಿ ಒಂದು ಒಂದು ಫಾರ್ಚುನರ ಅದಾ.
ಅಬಾಬಾಬಾ ಸರ ಏ ಪರ್ಚುನಾರಾ?
ಒಂದ್ ಫ್ಯಾಮಿಲಿಗೋಸ್ಕರ ಅಂದ್ರ ಇನ್ನೋವಾ ಇಟ್ಟಿವ್ರಿ. ಒಂದು ಮೀಟಿಂಗ್ ಸಲಂಗ ಅಂದ್ರ ಒಂದ ಒಂದ್ ಇದು ಇಟ್ಟೀವ್ರಿ ಲಂಬೋರ್ಗಿನಿ ಇದು ಲಂಬೋರ್ಗಿನಿ ಮೊನ್ನೆ ಮಾ ಮಾರಿವ್ರಿ ಈಗ ಬಿಮ್ಡಬ್ಲ್ಯೂ ತರಬೇಕ್ರಿ ಈಗಹೊಳ್ಳಿ.
ಯಾಗ ಮಾರಿರ್ರೀ ಸರ್ ಲ್ಯಾಮ್ಬೋರಗಿನ್ನಿ.
ಬಿ ಎಂ ಡಬ್ಲ್ಯೂ ಬೇಕಂತ್ರಿ ಅದಕ್ಕೆ ಬಿ ಎಂ ಡಬ್ಲ್ಯ ತರ್ಲಾತಿವಿ ಅದು ಆಫೀಸ್ ಸಲ್ವಾಗಿ ಇಂಪಾರ್ಟೆನ್ಸ್ ವಿಐಪಿ ನ್ಯೂ ವರ್ಷನ್ ಬಂದಾವ್ರಿ ತೋಗೋಳ್ಯ ಹೋಗ್ಲ ಹ ಎಲ್ಲಾ ಹಚ್ಚಿ ಬಿಟ್ಟಿರಿ. ಮಾರಿದಮ್ಮ ಉಸುಗ ಮತ್ ಅಂದ್ರೆ ಬಾಡಿಗೆ ಒಂದ ಟಪ್ಪರ್ದ ನೋಡ್ರಿ ಇಪ್ಪತ್ ಸಾವಿರ ಆತದ್ರಿ. ಹ್ಮ ದಿನ್ನಾ ಒಂದ ಟಿಪ್ಪರ್ದ ಇಪ್ಪತ್ತ ಸಾವಿರ ಹೆಡ್ನೈಡು ಸಾವಿರ ಹೆಂಗ ಬಾಡಿಗೆ ಇರ್ತವ ಹಂಗ್ರೀ ಇವ.
ಅಬ್ಬಬ್ಬಬ್ಬ ಸರ ನಾವು ಬೇ ರಿಜೈನ್ ಮಾಡಕೊತಿವೀ.
ಏ ಬ್ಯಾಡ್ ಬ್ಯಾಡರಿ ಇನು ನಿಮ್ಮಂತಾವ್ರ ಬೇಕ ನಮ್ಗ ಬಿಸ್ನೆಸ್ ಒಳಗ. ಏನ ಇಲ್ರಿ ಅಪ್ಪ ನಮ್ದ ಇ ರಂಗಮೂಲಿಂದ ಬರ್ರನ್ ತಗೋರಿ
ಟಕ್ಮಂಡಲಸಿಂಧ್ ಅಂದ್ರಿ ನಮ್ಗೂ ಒಂದ್ ನಮಗ ಒಂದ ಫಾರ್ಚುನರ್ ಗಿರ್ಚುನರ್
ಏ ಏ ನಿಮ್ಗೂ ನಿಮ್ಗ ಕೈಯಾಗೆ ಕೊಡಂಗ್ರಿ ಚಾವಿ ಇತಲ್ರಿ.
ಆ ರಿ ಸರ್ ಆದ್ರ ನಾವು ದುಡತಿವ್ರೀ ಅಲ್ಲಿ ದುಡಿದಕ್ಯಾರ ತೊಂಬ್ರವನು.
ಏ ಬ್ಯಾಡ್ರಿ ನಿಮ್ಮ ಕೈಯಾಗೆ ಕೊಡುಮ್ನ್ರಿ ಚಾವಿನೆ ಕೊಡಮ ನಿಮ್ ಕೈಯಾಗ.
ನಮ್ಮ ಕೈಯಾಗ ಅಂದ್ರಿ ಹಂಗೇನ್ ಬ್ಯಾಡರಿ ಸರ್ ನಾವು ದುಡಿತಿವ್ರಿ ಆದ್ರ ಡಂಪರ್ ಗಿಂಪರ್ ಡ್ರೈವರ್ ಆಗಿ ಎದಕಂದ್ರ
ಮೇಂಟೆನೆನ್ಸ್ ಮಾಡ್ರಿ ಮ್ಯಾನೇಜರ್ ಆಗ್ರಿ ನೀ ಏ ಡಂಪರ್ ಗಿಂಪರ್ ಯಾಕ ಹೊಡೀತೀರಿ ಮ್ಯಾನೇಜರ್ ಆಗ್ರಿ. ಮ್ಯಾನೇಜರ್ ಆಗಿಕೆಶಿ ಎಸಿ ಒಳಗ ಕುಂದರ್ರಿ ನೀವ ಬರೇ ಹ್ಮ ಬೀಲ್ ಕಲೆಕ್ಟ್ ಮಾಡೋದು ರೊಕ್ಕ ಏನೇನು ಏರ್ ಆಯ್ತು ಬ್ಯಾಡ್ರಿ ನಮ್ಮ್ ಮಾನ್ಶ್ಯ ಹೇಳಿದಂಗ ಇರ್ರಿ. ಬಂದ್ರ ಬಿಲ್ ಕಲೆಕ್ಟ್ ಮತ್ತೆ ಎಲ್ಲಾ ಮಂದಿಗೆ ಏನೇನ್ ರೊಕ್ಕ ಬಿಡೋದು ಪೇಮೆಂಟ್ ಮಾಡೋದು. ಪೇಮೆಂಟ್ ನಿಮ್ಕ್ ಕೈಯಾಗ ಕೊಡ್ತಿವಿ ಆಯತಿ ಇಲ್ರರಿ ಅದು ಮಾಡಂತಿರಿ ಅದ್ರೊಳಗ್ ನಮಗೂ ಬಾಳ ಇದು ಆಗ್ಬಿಟ್ಟಿ ಅದ್ರೀ ಒಬ್ಬನಿಗ ಮಾಡಬೇಂಕಂತ ಮಾಡಿದ್ವ ನೀವೇ ಆಗ್ಬಡ್ರಿ
ಆಯ್ತ ತೋರಿ ಸರ್ ಆಯ್ತ ಬಪ್ಪರ್ ಎಷ್ಟು ವರ್ಷರೀ ಸರ್ ಚಿ ಪಿ ಇಟಚಿ ಅವು ಏನಿದೆೇನ್ರಿ
ಒಂದ ಇಟಾಚೆ ಅದಾರಿ ಒಂದು ನಾಕ್ ಜೆ ಸಿ ಬಿ ಅವ
ಹಂಗಂದ್ರ ಒಂದ್ ಹ ಒಂದ ದಿನಕ್ಕೆ ಎಷ್ಟ ಟೋಟಲ್ ಟರ್ನ್ ಓವರ್ ಎಷ್ಟ್ ಆತ್ರಿ ಒಂದ್ ದಿನಕ್
ಒಂದ್ ದಿನಕ್ಕ ಕಂಟಿನ್ಯೂ ಕೆಲ್ಸಾ ಇರ್ಬೇರಿ ಕಂಟಿನ್ಯೂ ಕೆಲ್ಸ ಇಲ್ಲ
ಹ ಹಂಗಂದ್ರೆಂದ ದಿನಕ್ ಡಿಜೆ ಒಂದ್ ದಿನಕ್ ಡಿಸೆಲ್ ಎಷ್ಟ ಆಗ್ತರ್ ಗಾಡಿಗಳೆಲ್ಲ
ಒಂದು ಲಕ್ಷ ಡಿಸೇಲ್ ತರುತೀವಿ ನಾವು ಡೈಲಿ ಹ್ಮ ಅದೇ ನಮ್ದೇ ಅಂದ್ರೆ ಒಂದ್ ಲಕ್ಷದ ಹೋತದ ಅಂತ ಹೇಲತೀನಿ
ಹಂಗ್ರಿ ಸರ್ ಮತ್ತೆ ಡಿಸೈಲ್ ನ ನಿಮ್ಮ ಬಂಕ್ ನ ನಿಮ್ದೇ ಆದ್ರಿ ಮತ್ತ ಗಾಡಿನ ಎಲ್ಲಾ ಫುಲ್ ಇದ್ರಿ ಸರ್
ಹ್ಮ್ ಹ್ಮ್
ಗಣ್ಮಾಐತ್ರಿ ಹಂಗಂದ ಸರ್ ಯಾವಾಗ ಬರಂಬ್ರಿ ಜೀವನ್ ಯಾವಾಗಂಬ್ರಿ
ಹ್ಮ ನೀವು ಕಾಲೇಜ್ ಕಲೇಜ್ ಮುಗಿಸ್ರಿ ಓದ್ರಿ ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟ್ಗೆ ನಿಮ್ ಕೊಟ್ಟಿಬಿಡೋಣ ಹ ಆಯ್ತ್ ಆಯ್ತ ಆಯ್ತಗ ಮ್ಯಾನೇಜರ್ ಪೋಸ್ಟ್ ನಿಮ್ ಕೊಟ್ಟ ಬಿಡ ಪಾರ್ಶ್ವ ಚಾವಿನ ನಿಮ್ ಕ ಕೊಡ್ತಿ ಎಲ್ಲಾ ಬಿಸ್ನೆಸ್ ನಿಮ್ಗಿ ಕೊಟ್ಟುಬಿಡ್ತೀವಿ
ಹ ಹಂಗಂದ್ರ ಗಂಡ್ಮಾ ಐತ್ರಿ ಸರ್ ನಮ್ಗ
ಹ್ಮ್ನ್ ಮಾಡ್ತೀನಿ ಅಂದ್ರ ಆಯ್ತ್ ಮಾಡ
ಅ ಮಾಡ್ತಿರಿ ಸರ್ ನಿಮ್ಮ್ ಆಶೀರ್ವಾದ ಮಾಡ್ತಿರಿ ಸರ್
ಇನ್ನ ಮತ್ತತ್ ಇದ್ರು ಇದೊಂದ್ ಮಾಡ್ಬೇಕಕ್ ಮಾಡೀ ನೀ ಕಂಪನಿ ತೆಗಿಬೇಕೇಕ್ ಮಾಡೀವಿ
ಕಂಪ್ನಿರ್ ಸರ
ಹ್ಮ್ ಒಂದ್ಸತ್ತ ತೈಗಾವ್ರಿ ಏನಾರ ಮಾಡ್ಬೇಕಿಲ್ರರಿ ಎಷ್ಟಿ ಸಾಕ ಹೇಳಿರಿ ಮಾಡುವ ಹೊಸ ಯಾವ ಒಂದು ಯಾವ್ದಾರ ಕಂಪನಿ ನೀರಿನ ಬಾಟ್ಲು ಕಂಪನಿ ಆಗ್ಲಿ
ಹೌದೌದು ಜ್ಯೂಸ್ ಮಾಡ್ರಿ ಸರ್ ಜ್ಯೂಸ್
ಜೂಸ್ದ ಕೋಲ್ಡ ಕೋಲ್ಡ್ರಿಂಕ್ಸ್ ಕಂಪನಿ ಆಗ್ಲಿ ಯಾವ್ದಾರ ಮಾಡನಾ ಹ್ಮ್ ಅಷ್ಟೇ ಸಾಯ್ ಮಾಡ್ಬು ಮಾಡಬೋದು ಹೋಗಬಹುದು
ಕೆಲಸ ಮಾಡರ್ ಎಷ್ಟ್ ಮಂದಿ ಆರಾ ಸರ್
ಹ ನಮ್ಮ ನೋಡ್ರಿ ಡ್ರೈವರ್ ಇಪ್ಪ ಇಪ್ಪ ಡ್ರೈವರ್ ನಾನು ಇದ್ದೆ ಸಿಈಓ ಹಾಗಿ ಇಪ್ಪತ್ನಾಲ್ಕು ಅವು ಎರಡು ಇಟ್ಟಚಿ ಆಡಿಗಟ್ಟ ಒಂದ ಇಪ್ಪತ್ತೈದು ಒಂದು ನಾ ನಾಲ್ವತ್ ಮಂದಿ ಅವ ನೋಡ್ರಿ
ಸರ್ ಮತ್ತ್ ಅವ್ರಿಗೆ ಊಟ ಏನು ಮತ್ ಇರೋದೇ ಇರೋದ ಎಲ್ಲಿ
ಅವ್ರು ಏನಾರ ಮಾಡದು ಹದ್ನೈದು ಹದಿನೈದು ಹ ತಿಂಗಳು ತಿಂ ತಿಂಗಳು ತಿಂಗಳು ತಿಂಗಳು ಹದಿನೈದು ಸಾವಿರ ರೂಪಾಯಿ ತಿಂಗ್ಳಿಗೆಗ್ರೀ ಹದಿನೈದು ಹೊಸ ಹೊಸರು ಬಂದ್ರೀ ಹದಿನೈದು ಓಲ್ಡ್ ಇದ್ದವ್ರರಿಗೆ ಟಿಪ್ಪರ್ದವಿಗೆ ಹದಿನೆಂಟು ದ ಅವ್ರಿ ಇಪ್ಪತ್ತದ ಮತ್ತ ಜೆ ಸಿ ಬಿ ಮತ್ತ ತಿಟಾಚಿದವ್ರಿಗೆ ಅವ್ರಿಗೆ ಇಪ್ಪತ್ತೈದು ಜೆ ಸಿ ಬಿ ಮೂವತ್ತು ಇಟಚಿ ಹಂಗಾದಾರೀ
ಹ್ಮ್ ಹ್ಮ್ ಹಂಗಂದ್ರೆ ಊಟಗಿಟ್ಟ ಅವ್ರೇ ಮಾಡ್ಕೊ
ಹ್ಮ್ ಎಲ್ಲಾ ಹ್ಮ್ ಒಂದ್ ಸಾವಿರ ಹೆಚ್ಚು ಕೊಟ್ಟುಬಿಡ್ತೀವಿ ಅವೇ ಮಾಡ್ಕೊತವ್ರೀ ಎಲ್ಲಾ ಲೋಕಲ್ನವ್ರ ಅಲ್ಲಿ ಇದಾವ್ರ ಬರ್ತಾರೆ ಅಲ್ಲಿ ಮನೆ ಮುಗಿಸ್ಕೊಂಡು ಬರ್ತಾರೆ ಇಲ್ಲಿಂದ್ರ ಎಲ್ಲಿರ ಕೆಲಸ ನಡೀತ ಅಂದ್ರೆ ಯಾರ್ ಕೆಲಸ ನೆಡಿತಾತದ್ದೋ ಅವ್ರನ್ನ
ಹ್ಮ್ ಎಷ್ಟ ಎಷ್ಟು ತನ ಎಷ್ಟು ತಾನಾ ಮಾಡ್ತಾರೆ ಕೆಲ್ಸ
ಡೇ ಮಾಡಿದ್ರೆ ಹನ್ನೆರಡು ಇಪ್ಪತ್ನಾಲ್ಕು ತಾಸು ಮಾಡಿದ್ರೆ ಮುಂಜಾನೆ ಒಂಬತ್ತುರ್ಲಿಂತ ರಾತ್ರಿ ಏಳು ಎಂಟ್ರತಾನಾ ಲಾಸ್ಟ
ಲಾಸ್ಟ ಹೌದ್ರಿ
ಹ್ಮ್ ಅಷ್ಟೇ ಅಷ್ಟೇ ಅಷ್ಟ ಇದು ಮಾಡ್ಬ್ರಿ ಮಾಡ
ಹಾ ಹೌದ್ರಿ ಹೌದ್ರಿ ಹೌದ್ರಿ ಸರ್ ಹ್ಮ ಎಲ್ಲಾ. ಬಾಳ ವೇಪಿ ಮಂದಿರ ನೀವ್.
ಹಂಗೇ ನಿಲ್ರಿ ಸುಮ ಹಂಗೆ ನಾವು ಸಣ್ಣ ಮೇಲೆನ್ ಮಾಡಿದವಿ ಇಷ್ಟು ದೊಡ್ಡ ಆಗಿದ್ದ.
ನಿಮ್ಗೆ ಎಷ್ಟು ತನ ಬರ್ತಿರ ರೊಕ್ಕ.
ನಾವ್ದ ನೋಡ್ರಿ. ಹಾಗ ಎಲ್ಲಾ ಅದುೂ ತಗದಿ ಉಳಿತದತ್ ತಗೋರಿ ಚಲೋ ಉಳಿತದಂಗ ನಮ್ಗೆ ಏನ್ ಎಷ್ಟೇನ ಇಲ್ಲಾ.
ಚಲೋ ಅಳತ್ರಿ ಎಲ್ಲಾ ದೇವ್ರ ಕೊಟ್ಟನ್ರಿ. ಹಾ.
ಹ್ಮ್ ಹಂಗಿಂಗ ಮಾಡಿ ಉಳಿತದ್ರಿ ಆ ರೀ.
ಮರಾಮ್ರ್ ಹಡ್ತರಿ ಏನ್ರಿ ಮರಾಮ
ಹ್ಮ್ ಹ್ಮ ಹ್ಮ ಎಲ್ಲಾ ಇಲ್ಲ ಮರಮ ನೀವ್ ಕಂಕರ. ಕಂಕರ್ ಮತ್ತೇನಪ್ಪಾ ಅಂದ್ರೆ ಇದು ಉಸುಗ. ಕೆಂಪ ಮಾಡಣಣ ಕರಿಗ ಮಾಡಣ.
ಸರಿ ಒಂದ್ ಮಾತ್ ಹೇಳ್ರಿ.
ಹಾ ಹೇಳ್ರಿ.
ಅದೇ ರೀ ಸರ್ ನಾವು ಮನಿ ಕಟ್ಟಾಗತ್ತೀವ್ರೀ.
ಹ್ ಹಾ.
ನಮ್ಗೆ ಇಲ್ಲಿ ಉಸುಗ ಡ ಅದು ಕಾಂಕ್ರೀಟ್ ಇದು ಬೇಕಾಗಿತ್ರಿ ಸರ್.
ಏ ಆಯ್ತ್ ಕೊಟ್ಟ ಕೂಣ್ರೀ ನೀವು್ ಶಸ್ತವಿ ನೀವ್ ಯಾವ್ ಚಲೋ ಕಣ ಬದ್ರಿ. ನಮ್ಮ್ ಆಫೀಸ್ ಬಲ್ಲಿ ಬರ್ರಿ ನಮ್ಮ್ ಮಟ್ರ ಅಲ್ಲೇ ಬಿದ್ದಿರುದದ. ಹ್ಮ್ ಅದೇ ನಮ್ಮ್ ಬಟ್ರಲ್ಲ ಅಲ್ಲಿೇ ಆ ಬ ಇಟ್ಟಿರ್ತೀವ ನಾವು ಶ್ಯಾಂಪಲ್ ಅಲ್ಲಿ ನೋಡಕ ನೀವ್ ಯಾ ಬರ್ತ ಹಾಕೊಂಡ್ ಹೋಗ್ ಬಿಡ್ರಿ ಅಷ್ಟ ಇಲ್ ಮಾಡಬಸ್ನಿ.
ನೀ ಹಾಕೊಂಡ್ ಬರರಿ ಅಲ್ಲಿ ಬಂದ್ ಈಶ ಶ ಆಫೀಸ್ ಬಲ್ಲಿ ನೋ್ರಿ ನಿಮ್ಗೆ ಯಾವ್ದ ಬಕ್ ಅಲ್ಲಿ ಟಿಬ್ರ್ ಇಬ್ರ್ ಜೇಸ ಅಲ್ಲೇ ಹಾಕೊಂಡ್ ಖುಷಿ ಹೋಗ್ ಬಿಡ್ರಿ ಏನ್ ಮಾಡ್ಯಾಡ್ರಿ ಡೀಜೆಲ್ಖರ್ಚ ಸ್ವಲ್ಪ ಇದು ಕೊಟ್ಟ ಬಿಡ್ರಿ ನ್. ಸಾಕಷ್
ಇ ಪೂರಾ ಆತ್ರಿ ಸರ್ ಇಲ್ಲಿ ಬಾಳ ತುಟ್ಟಿ ತೋತಾರೀ ಸರ್.
ಯೇ ಹಂಗೇನ್ ಇಲ್ರಿ ನೀವ್ ನಮ್ಮ್ ಮನಸ್ಯಾರಿ.
ಪುರ ಒಂದ್ ಡಂಪರ್ ಆಗ್ಬ ಬಿಿರ ಅಂದ್ರೆ ಮತ್ ಸರಿಯತ್ರತ್ಮಗ.
ಆಯ್ತ ಆಯ್ತ ಹಾಕ ಹಕಮಾ. ಹಕಾಮತ ಕೋರಿ ಹ ಆಗಾಮ ಆಗಮ ಮತ್. ಏನು ಕಂಬಿದಿರಮ್ಮ ಇಲ್ಲಿ ಎಲ್ಲ ಕೆಲ್ ಂ ನಿಮ್ ಜಸಿ ಬೇಕಾದ್ರೆ ತಗೊಂಡ್ ಹೋಗಿರಿ ಎರಡ್ ಮೂರ್ ಜನ ಕೆಲ್ಸ ಐತ ಇಚ್ಚಿ ಇಚ್ಚಿ ತೊಗೊಂಡ ಹೋಗ
ಹಂಗಂದ್ರ ಬಾಳ ಬಾಳ ಅನುಕೂಲ ಐತಿರಿ ಸರ್ ನಮ್ಗ.
ಮೇಡಮ್ ರೀ ನೀವು ನಮ್ ಮನ್ಷ್ಯ ರಿ ಅಂತಂದ್ರೆ ಆಯ್ತಾಯ್ತ ನಾನ ನ ಬರ್ಲ ಆತದ ಮಾತಾಡ್
ಹಾ ಆಯ್ತ ಆಯ್ತು ಹಾ ಬರ್ತೀರಿ ಸರ್ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಬರ್ತೀರಿ ಸರ.